ಹ
ಹಲೋ,
ಏನ್ ಮಾಡ್ತೀವಿಬ್ರೋ,,, -
ಏನ ಮಾಡ್ತಿಲ್ಲ ಬ್ರೋ. ನೀವೇನ ಮಾಡ್ತಿದ್ದೀರಾ,, -
ಏನಿಲ್ಲ ಬ್ರೋರು ಇಲ್ಲೇ ಇದ್ದೆ ಊಟ. -
ಆಯ್ತು. ಬ್ರೋ ನಿಮ್ದು-
ಹ್ಮ್, ಆಯ್ತಬ್ರೋ. -
ಏನ್ ಸಮಾಚಾರ ಅವರು. -
ಏನಿಲ್ಲ ಅವರು ಹಿಂಗೆ ಊಟ ಮಾಡಿದ್ನಲ್ಲ ವಾಕ್ ಮಾಡ್ತಿದ್ದ್ ಹಿಂಗೆ ಟ್ರೇಸ್ ಮೇಲೆ, -
ಹ್ಮ್, ಹ್ಮ್
ನೀವು, -
ಅವರು ಅಂದ್ರೆ ನಮ್ದು ಜಸ್ಟ್ ಒ ಟೆನ್ ಮಿನಿಟ್ಸ್ಂದ ಊಟ ಆಯ್ತು.
ಹಾ
ನ ಇವಾಗ ಒಂದ್ವಲ್ಪ ಫ್ರೀ ಆಗಿದೆ ಅದ್ಕ್ಕೆ ಮಾತಾಡ್ಸಣ ಅಂತ ಮಾಡ್ದ. -
ಹೌದ, ಬ್ರೋ... - ಮತ್ತೆಬ್ರೋ, ಎಲ್ಲಿದ್ರೆ?
ಇವಾಗ ಹಾಸ್ಟೆಲ್ ಲಿತರು ಎಕ್ಸಾಮ್ ಎಲ್ಲಾ ಮುಗೀತಲ್ಲಾ ಮನೆಗ್ ಹೋಗಬೇಕಿತ್ತು. -
ಹೌದಾ... ಬ್ರೋ- ಹ್ಮ, ನಾನು ಹೋಗ್ಬಕಬ್ರೋಮನೆಗ್ ಹೋಗಿಲ್ಲ ಎಷ್ಟೋ ದಿವಸ ಐತೆ. - ಮದ್ಲೆ ಮನೆಗೆಲ್ಲ ಕರೀತೇವ್ರೆ ಇವಾಗ ಹೋಗ್ಬೇಕು. ಏನ್ ಎಕ್ಸ್ಟ್ ವೀಕ್ಲ್ಲಿ ಹೋಗೋಣ ಅಂತ, - ಕ್ಣಿನಿ
ನಾ ಹೊರಟೇ ಬ್ರೋನಾಳೆ ನಾಡಿದ್ದು.
ಇಲ್ಲ, ಬ್ರೋ ಇನ್ನುೂ ಒಂದು್ ವಾರ ಆದ್ಮೇಲೆ ನೀವು ಯಾದಾಗ ಹೋಗ್ತೀರಾ,. ಬ್ರೋ ಊರಿಗೆ ಹೋದಾಗ
ಬೋ ನಾನನ್ ಅಂದ್ರೆ ಟ್ರೈನ್ ಜಾಸ್ತಿ ಟ್ರೈನ್ಗ ಹೋಗ್ತೀನಿ. -
ಹಾ
ಹ್ಮ್, ಟ್ರೈನ್ ಅಲ್ಲಿ ಹೋಗ್ತೀನಿ ಇಲ್ಲಾಂದ್ರೆ ಬಸ್ಸು ಜಾಸ್ತಿ, - ಮೊದಲು ಬಸ್ಸಲ ಹೋಗಿತಿದೆ. ಟ್ರೈನ್ ಹೋಗ್ತೀನಿ. -
ಹಾ
ಆಮೇಲೆ ದುಡ್ಡು ಸೇವಂಗ ಆಗುತ್ತೆ ಆಮೇಲೆ ಬೇಗ ಹೋಗುತ್ತೆಬ್ರೋ.
ಹೌದಾ್ಯ, ರರು ಅಂದ್ರೆಬ್ರು ಈಗ ಯಾವ್ದ್ ಬೆಸ್ಟ್ - ಅಂತ್ಯ ಬ್ರೋ, ಓಕೆ- ಟ್ರೈನ್ ಬೆಷ್ಟ ಅಂತಿಯ ಅಥವಾ ಬಸ್ ಚೆನ್ನಾಗ್ ಅನ್ಸತಯ ಹ್ಮ್, ಹೌದಬ್ರೋ ಆದ್ರರು ನಮ್ಮೂರ್ ಸೈಡಿಗೆ ಹೋಗು. - ತಿವ ಅಂದ್ರೆ ಒಂದ್ ಸ್ವಲ್ಪ ದೂರ ತನಕ ಬಸ್ಸಗೆ ಚೆನ್ನಾಗ್ ಅನ್ಸತ್ ರೋಡ್ ಎಲ್ಲ ಅರೆ ಇನ್ನೊಂದ್ ಸ್ವಲ್ಪ ದೂರವತ ಅಷ್ಟು ತಣ ರೋಡ್ ಎಲ್ಲ ಸರಿ ಇರಲ್ಲ ಮತ್ತೆ ಎತ್ತತ್ತ ಎಲ್ಲ ಸರಿಯಾಗಿ ಆಕ್ಬಿಡ್ತು ಮೈಕೈ ಎಲ್ಲ ನೋವು ಬಿಡ್ತ್ವು ಅರಲ್ಲೂ ಜಾಸ್ತಿ ಹೊದತ್ತ ಬೇರೆ ಕುತ್ಕೊಂಡು ಹೋಗ್ಬೇಕು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಅಲ್ಲೂ ಅದಕ್ಕೂ ಒಂಥರ ಸುಸ್ತ ಆಬಿಡ್ತ ಟೈರ್ಡ್ ಆಬಿಡುತ್ತೆ ಏನೇಂದ್ರು ಹ್ಮ ಬ್ರೋ
ನಾನು ಟ್ರೈನಲ್ಲಿ ಹೋಗ್ತೀನಿ ಅಂದ್ರೆ ಬಸ್ಸಲ್ಲಿ ಆದ್ರೆ ತ್ರ್ರೀ ಅವರ್ಸ್ ಆಗುತ್ತೆ ಬರು ತ್ರೀ ಅಂಡ್ ಫೋರ್ ಆಗುತ್ತೆ ಟ್ರೈನ್ ಆದೆ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಗೆಲ್ಲ ಹೋಗುತ್ತೆ ಅಂದ್ರೆ ಬಸ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಬ್ರೋ ಒಂದು ಕುಂತಿದ್ರೆ ಕುತ್ಕೊಂಡು ಕುತ್ಕೊಂಡು ಬೆನ್ನೆ ಕೂತ್ತೆ
ಹಾ ಅದು ಕರೆಟ್ಟೆ ಬ್ರೋ ಇಗ ನಾವು ಬಸ್ಸಿಗೆ ಹೋಗ್ತಿವಿ ಅಂದಾಗ ಎಲ್ಲಾ ಸರಿ ಆಗಲ್ಲ ಯಾಕಂದ್ರ ಮೈಕೈ ನೋವು ಅದುೋ ಇದು ಎಲ್ಲಾ ಬರುತ್ತೆ ಅದೇ ನಾವು ಟ್ರೈನಿಗೆ ಹೋಗ್ತೀವ ಅಂದ್ರೆ ಏನಲ್ಲ ಆರಾಮ್ ಪೀಸ್ ಆಗಿ ರೆಸ್ಟ್ ಮಾಡ್ಕೊಂಡ್ ಹೋಗೋದವರು
ಹ್ಮ್ ಹ್ಮ್
ನಾ ಎಷ್ಟೊ ದೂರ ಟ್ರಾವೆಲಿಂಗ್ ಮಾಡಿವಲ್ಲಾ ಅದೆಲ್ಲಾ ಅಷ್ಟೇ ಅಲ್ಲ ಬ್ರೋ ಹಂಗೆ ಅಲ್ಲ
ಅಂದ್ರೆ ಬಸ್ಸಸಿನ ಜಾಸ್ತಿ ಟ್ರೈನ್ ಅಲ್ಲ ಬ್ರೋ
ಹ ಹ ಅದಕ್ಕೂ ಆಮೇಲೆ ಬ್ರೋ ಈಗ ಟ್ರೈನಿಗೆ ಹೋಗ್ ತಿವಿ ಅಂದ್ರೆ ಅಲ್ಲಿ ಸೀನಿಯರ್ಸ್ ಗಳೆಲ್ಲ ಚೆನ್ನಾಗಿ ಇರ್ತವ್ರು ನೋಡ್ಕೊಂಡೆಲ್ಲ ಹೋಗ್ಬಹುದು ಹೆಂಗಿರುತ್ತೆ ಏನು ಎತ್ತ ಅದೆಲ್ಲ ಅದು ಚೆನ್ನಾಗಿರ್ತ ಅವ್ರು ಸೀನಿಯರ್ಸ್ ಎಲ್ಲಾ ಅರೆ ಬಸ್ಸ ಅಷ್ಟೊಂದು ಕಾಣಸಲ ಬ್ರ ಯಕೆ ಯಾಕಂದ್ರೆ ಸಿಟಿ ಮೇಲ್ ಮೇಲೆ ಹೋಗೋತ್ತಸಲ್ಲಾ ಅದಿಕ ಕಾವಲ
ನಮ್ ಸೈಡ್ ಅಷ್ಟೊಂದು ನೇಚರ್ ಇಲ್ಲ ಬ್ರೋ
ಹೌದಾ ಓಕೆ ಬ್ರೋ ನಮ ಸೈಡ್ ಹೆಂಗಂದ್ರೆ ಗುಡ್ಡ ಬೆಟ್ಟ ಅದು ಬ್ರೋ ನೇಚರ್ ಏನು ನೇಚರ್ ಐತೆ ಬ್ರೋ ನೇಚರ್ ಎಲ್ಲ ಐತೆ ಗುಡ್ಡ ಬೆಟ್ಟ ಎಲ್ಲಾ ಐತೆ ಮತ್ತೆ ಹಾ ನಿಮ್ ಸೈಡ್ ಹೆಂಗೆ ಬ್ರೋ
ನಮ್ ಸೈಡು ಅಂದ್ರೆ ಬೆಟ್ಟ ಗುಡ ಏನ ಮರ ಗಿಡಗಳು ನೋಡ್ಬೋದು ನೀವು ಚೆನ್ನಾಗಿರೋದು ನೇಚರ್ ಎಲ್ಲ
ಹಾ
ಅಂದ್ರೆ ನಾವು ಬೇಗ ಹೋಗಬಹದು ನೋಡಿ
ಹಾ ಹೌದು ಟ್ರೈನಿಗ ಆದ್ರೆ ನಮ್ದೇ ನ ಹಂಗಿಲ್ಲ ಟ್ರೈನಿಗ ಆದ್ರೂ ಸೇಮ್ ಟೈಮಿಂಗ್ಸು ಬಸ್ಸ ಗಾದರು ಸೇಮ್ ಟೈಮಿಂಗ್ಸು ಅದ ಏನಂದ್ರೆ ಟ್ರೈನ್ ಅಲ್ಲಿ ಒಂತರ ಟ್ರಾವೆಲಿಂಗ್ ಎಲ್ಲ ಸೇಫ್ ಆಗಿರುತ್ತೆ ಅದೊಂದು ಕಷ್ಟ ಹೋಗಕ ಆಗತ್ತೆ ಬ್ರೋ. ಅ ಬಸ್ಸಗ ಹೆಂಗ ಅಂದ್ರೆ ಎತಿ ತಬಿುತ್ತೆ ಈ ಮಲಕಂಡ ಇರ. ಇತೀವ ಅಂದ್ರೆ ಒಂದ್ ಕಡೆ ಸರಿ ಇಲ್ದ ರೋಡ್ ಸೈಡ್ ಎಲ್ಲ ಹೋದಾಗ ಎತ್ತಕ್ಬಿಡ್ತವಿ ಒಂದೇ ಸತಿ ಮಲ್ಕೊಂಡ್ರ ಎದ್ಬಿಡ್ತಿವ್ರು ಹಂಗ ಆಬಿಡುತ್ತೆ.
ಅದೇ ಬ್ರೋ ಟ್ರೈನ ಅ ನಮಗೆ ಪ್ರಾಬ್ಲಮ ಏನಿಲ್ಲ ಅಮ್ದ ಈಗಟ್ರೈನಿಂದ ಹೋಗತಿವಿ ಅಂದಕೋಳಿ. ಟು ಅವರ್ ಗೆ. ಆಮೇಲಿಂದ ನಾವು ಬಸ್ ಸ್ಟ್ಯಾಂಡ ನಿಂದ. ನಮ್ಮ್ ಊರಿಗೆ ಬಸ್ಸುಗಳ ಕಂಟೆಯಸ ಪಾಸ್ ಗಳಿಗೆ.
ಹಾ
ಪ್ರಾಬ್ಲಮ್ ಇಲ್ಲ ಬ್ರೋ ನಮಗೆ ಟ್ರಾವೆಲಿಂಗ್ ಏನು ಪ್ರಾಬ್ಲಮ್ ಇಲ್ಲ.
ಹೌದಾ ಬ್ರೋ ಓಕೆ ಬ್ರೋ ಈಗ ನೀವು. ಏ ಕೇಳೋನ ಅನ್ಕೊಂಡೆ ಬ್ರೋ ನೆನಪಾಗುತ್ತಿಲ್ಲ ಕರೆಕ್ಟ ಆಗಿ ಏನು ಅಂತ.
ಹ್ಮ್ ಹ್ಮ್.
ಹ್ಮ್ ಬ್ರೋ ಮತ್ತೆ ಊಟಾ.
ಹೇಳಳ್ಬೇಕ ಊಟ ಆಯ್ತವರು ಅನ್ನಸಾರು.
ಹ್ಮ್ ಬ್ರೋ ತೋಟದಲ್ಲಿ ಹೆಂಗೆ ನಿಮ್ ತೋಟ ಐತ್ಯಾ ಹೆಂಗೆ.
ಹಾ ಬ್ರೋ ಒಂದ್ ಎಕರೆ ಇದೆ.
ಹೌದಾ. ಏನ ಹಾ. ರಾ ಬ್ರೋ.
ಅಂದ್ರೆ ಮಾವಿನ ಗಿಡ ಇದೇ ಬ್ರೋ ಒಂದ ಒಂದ್ ಅರ್ಧ ಎಕರೆೆ.
ಹ್ಮ.
ಗಿಡ ಇದೆ.
ಬ್ರೋ ಈಗ ಮಾವನಿನ ಬೆಳಿಬೇಕಂದ್ರೆ ಅದೇ ಎಷ್ಟು. ತೋರ್ಸ ಆದ್ಮೇಲೆ ಅದು ಮಾವಿನ ಹಣ್ಣ ಕೊಡತೇ ಬ್ರೋ.
ಬ್ರೋ ಅಂದ್ರೆ ಚಿಕ್ ಸಸಿ ಎಲ್ಲಾ ನಮ್ದು ಒಂದಂದ ನಮ್ದು ಒಂದು ಫೈವ್ ಇಯರ್ಸ್ ಗೆಲ್ಲ ಅಂದ್ರೆ ಕಾಯಿ ಬಿಡೋ ಶಾರ್ಟ ಇದೆ.
ಹಂಗಲ್ಲ ಬ್ರೋ ಒಟ್ಟಿಗೆ ಅಂದಾಜ್ ಯಾರೇ ಹಾಕಿದ್ರು. ಎಷ್ಟ ವರ್ಷ ಆದ್ಮೇಲೆ ಅದು ಹಣ. ಕೂಡ ಸ್ಟಾರ್ಟ ಆಗುತ್ತೆ ಬಿಡು.
ಫೈ ಇಯರ್ಸ್ಗೆಲ್ಲಾ ಬೆಳೆತದ ಬರು .
ಏಳ್ಸಿ ಕೊಟ್ಬಿಡತ್ತಾ ರೇಟು ರೇಟ್ ಏನೋ ಈಗಗ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿತ್ತುಬ್ರು.
ಹಾ ಬ್ರೋ ಹಂಡ್ರೆಡ್ ರುಪೀಸ್ಗೆ ತ್ರಿ ಫೋರ್ ಹಣ್ ಮೂರ್ ಹಣ್ಣ ನಾಲ್ಕು ಹಣ್ ಅಷ್ಟೇ ಕೊಡೋದು.
ಹಾ ಬ್ರೋ ಅದೇ ಒಂದ್ ಕೆ ಜಿಗೆ ಹಂಡ್ರೆಡ್ ರುಪೀಸ್ ಹಂಗಿತ್ತು ಬ್ರರು.
ಬಳ ಕಷ್ಟ.
ಹಾ ಅದು ಅದು ಚೆನ್ನಾಗ ೈತೆ ಬ್ರೋ ರೇಟ್ ಅದ್ರದದೆಲ್ಲ ಮಸ್ತ ಐತಿ ಹ್ಮ್. ಹೌದರು ಅಂದ್ರೆ ಅದ್ರಲ್ಲ ಚೆನ್ನಾಗಿತ್ತಲ್ಲ ಅವ್ರರು ಆಮೇಲೆ ಅದು ಟೇಸ್ಟ್ ಬೇರೆ ಚೆನ್ನಾಗಿರುತ್ತ ಬ್ರರು ಉಪ್ಪಿಿನಕಾಯಿಗೆಲ್ಲ ಹಾಕೊಂಡು ತಿಂತಾರೆ ಚೆನ್ನಾಗಿರತಲ್ಲ ಅವ್ರರು ಅದ್ರ ಟೇಸ್ಟ್ ಎಲ್ಲ.
ಬ್ರೋ ಯಾವದ ಈ ತರ ಮಾಡ್ತಾರ ಗೊತ್ತಾ ಇದನ್ನಲ್ಲ ಪಿಕಲ್ಸ್ ಮ್ಯಾಂಗೋ ಪಿಕಲ್ಸ್ ಮಾಡ್ತಾರ ನೋಡಿ ಅದೇ ಆತರ ನಾವ ಈಗ ಏನ್ ಮಾಡ್ತೀವಿ ಮಾವಿಂಗಿನ ಗಿಡ ಇದೆಯಲ್ಲ ನಮ್ದು
ಹಾ ಹೌದಬ್ರು ಹಾ
ಅಂದ್ರೆ ಅಂದ್ರೆ ನಾವು ಈಗ ಅಂದ್ರೆ ಕಿ ಇಟ್ಬಿಟ್ಟು ನಾವು
ಮಾರ ಮಾರಲ್ಲ ಅದೇ ನೀವು ನೀವ ಎಲ್ಲ ನೋಡ್ಕಳದು ಅದೇ ಮಾರ ಟೈಮಲ್ಲಿ ಅವರೇ ಬರೋದು ಅವ್ರರೆ ಕಿನ ದರೆ ಹೋಗುತ್ತಷ್ಟ
ಹ್ಮ್ ಆ್ರ ಅವ್ರ್ದೇ ಇಲ್ಲಿ ಇರ್ ನಮ್ಗೆ ನಮ್ಗೆ ಅಂದ್ರೆಷ್ಟ ಸ್ಟ್ರೆಸ್ ಕಮ್ಮಿ ಆಗುತ್ತೆ
ಹಾ ಅದು ಕರೆಕ್ಟ್ ಬ್ರು ಹೆಂಗಂದ್ರೆ ಹ ಈಗ ಹೆಂಗ ಟೆಂಡರ್ ಕೊಟ್ಟಾರ ಕೊಟ್ಟಿರತಾರ ಅಷ್ಟೆಬ್ರು ಅಲ ಹಾ
ಅವ ನಾ ಒಂದು ತರ್ಟಿ ಫಾರಟಿ ಕೆಗೆ ಒಪ್ಕೋತವಿ
ಹಾ ಗೊತ್ತಾಯ್ತು ನಾವು ಅದೇ ಬ್ರೋ ಈ ನಾವು ಅಡ್ಕೆ ಹಾಕಿದ್ವಿ ನಮ್ದು ಸೇಮ ಬ್ರೋ ಫೈವ್ ಇಯರ್ಸ್ ಆಮೇಲೆ ಅಷ್ಟ ಕೊಡಕ್ ಸ್ಟರ್ಟ್ ಆಗೋದು ಅಡಿಕೆ ಎಲ್ಲ
ಹಾ ನಾನ್ ನೆ ನೋಡ್ದ ಅದು ಐವತ್ತೆರಡು ಸಾವಿರ ಆಯತು ಕ್ವಿಂಟಾಲ್ಗೆ
ಹಾ ಬ್ರೋ
ಚೇಂಜ್ ಆಗ್ತಿರುತ್ತದೆದ ಅವಾಗ ಅವಾಗ
ಇಲ್ಲ ಬ್ರೋ ಅಂದ್ರೆ ಅದು ಚೇಂಜ್ ಆಗುತ್ತೆ ಬ್ರ ಅವ್ರ ಫಿಫ್ಟಿಂತಕಿಂತ ಬರ್ಲಾ ಫಿಫ್ಟಿ ಮೇಲೆ ಹೋಗ್ತಿರುತ್ತ ಫಿಟಿತ್ರನ ಬರ್ತಾರೆ ಫ್ಟಿಂತ ಕೆಳಗೋಲ್ಲ ಬ್ರರು ಅದು ಅಂದ್ರೆ ಫಿಕ್ಸ್ಡ್ ಫಿಫ್ಟಿ ಅಂತೂ ಫಿಕ್ಸ್ ಅದು
ನಾನ್ ನಿನ್ನೆ ಚೆಕ್ ಮಾಡ್ದ ಹೋಗಿದ್ದೆ ಸಂತ್ತೆಗೆ ಫ್ರೆಂಡ್ಸ್ ಎಲ್ಲ ಹೇಳ್ ದ್ರು ಅಂದ್ರೆ ಅಂದ್ರೆ ಅದು ದಿನ ಚೇಂಜ್ ಆಗ್ತಿರುತ್ತ ಯಾವಾಗ ಜಾಸ್ತಿ ಬಂದ್ಬಿಡುತ್ತೋ ಅವಾಗ ಮಾರತಾರೆ ಅಂತ
ಹಾ ಅದೇ ಬ್ರೋ ಅಂದ್ರೆ ಎಷ್ಟೊಂದ್ ಜನ ಈಗ ಹೆಂಗ ಅಂದ್ರೆ ತಾಣ್ಬಿಟ್ಟು ಅಂದ್ರೆ ತೋಟಲ್ ಇತಲ ಅವ್ರೇ ಬೇಸ್ಕೊಂಡ್ಬಿಟ್ಟು ಇಡ್ಕೊಂಡರ್ತ ಸ್ಟಾಕ್ ಮಾಡ್ಕೊಂಡು ಯಾವಾಗ ಒಂದ್ ಸಿಕ್ಸ್ ಅಥವಾ ಸಿಕ್ಟಿ ಪಲಸ್ ಹ್ಬಿಡ್ತ ಒಂದೇ ಸತಿ ಮಾರಿ ಬಿಡ್ತಾರ್ ಬ್ರೋ ಆಯ್ತಿರ್ತಾರ ಅದಕ್ಕೆ ನಾವು ಮುಂಚೆ ಮಾಡ್ತಿದವಿ ಬ್ರೋ ಆದ್ರೆ ಈ ಎಲ್ಲ ಮಾಡಲ್ಲ ಬ್ರೋ ಸುಮನೆ ಜಾಸ್ತಿ ರಿಸ್ಕ್ ಆಗ್ತಿತ್ತು ಅದಕ್ಕೆ ಅದೆ ಈ ಇ್ರ ಬರೋದು ಬ್ರೊ ತುಂಬಾನೇ ರಿಸ್ಕ್ ಆಗದಲ್ಲ ಸುಮ್ನೆ ಯಾಕೆ ಅಷ್ಟಂದ ಎಲ್ಲ ಅಂತ ಬಿಟ್ಬಿಟ್ಟು ನಾವು ಆವಾಗಿಂದ ಇವಾಗ ಹೆಂಗೆ ಅಂದ್ರೆ ಬಂದವ್ರೇ ಕೊಳ್ಕೊಂಡ್ ಹೋಗ್ತಾರೆ ನೀವ್ ಹೇಳಿದ ಪ್ರಕಾರ ಇವತ್ತನ್ ದಿಸ ದಿ ಕಕೆ ಏನ್ ರೇಟಿಂಗ್ ನಡೀತಿರುತ್ತೋ ಆ ರೇಟಿಗೆ ಕೊಯಕೊಂಡು ಹೋಗ್ತಾರೆ
ಅದೇನೋ ಇದು ಬರುತ್ತೆ ಬ್ರೊ ಅದು ಅದೇ ಅದ್ರ ಮೇಲೆ ಅಡಿಕೆ ಮೇಲೆ ಹಾಗ್ತಾರಲ್ಲ ಹಾಲು ಹಾ ಹಾಲು ಟೈಪ ಹ ಏನ್ ನಮ್ಮ ಅಂದ್ರೆ ಅದೆಲ್ಲಾ ನೀವು ಹಾಕ್ಬಿಡ್ಲ್ ಮಾಡ್ತರಿ
ಅದು ಬೋ ಪೌಡ್ರ ತರ್ತಾರ ಬ್ರೋ ಅ್ ಪೌಡ್ರ ತಂದ್ಬಿಟ್ಟು ಹಾಲ ಅದ್ ಮಿಕ್ಸ್ ಮಾಡ್ಬಿಟ್ಟು ು ಆಮೇಲೆ ಹಾಕ್ತರ್ ಬ್ರೊ ಅದು ಒನ್ ರಮ್ಮಿಗ ಹಬಿಟ್ಟು ಆಮೇಲೆ ಅದ ಪೌಡರ್ ತರ್ತೀವಿ ಪೌಡರ್ ಹಾಕ್ಬಿಟ್ಟು ಒಂದ್ ದಿವಸ ತರಂ ಬಿಡ್ತವಿ ಒಂದ್ ಅರ್ಧ ದಿವಸ ಅಂತು ಬಿಟ್ಬಿಟ್ಟು ಸರಿಯಾಗಿ ಅದು ಮಿಕ್ಸ್ಪ್ ಆಗ್ಬಿಡು ತಂಗ ಬಿಡ್ತೀ ಬ್ರೊ ಮಿಕ್ಸಪ್ ಆದ್ಮೇಲೆ ಅದನ್ನ ಆಮೇಲೆ ಹಾಕೊಂಡು ಬೇಯ್ತೀವಿ ಅದ
ನೀವು ಅಂದ್ರೆ ಬಾಳ ಕಾಯ್ತಿರಲ ಅದೆಲ್ಲಾ ಬೇಯಿಸ ಟೈಮ್ಲ್ಲಾ
ಹ್ಮ್ ಬ್ರೋ ಬೇಸಮೇಲೆ ಉಣ್ಬೇಕಲ್ಲ ಬ್ರೋ ಅಲ್ಲೇ ಇರ್ತೀವಿ ಎಲ್ಲಾ ರಾತ್ರಿ ಎಲ್ಲಾ ಅಲ್ಲೇ ಮಾಡ್ಕೊಂಡಿರ್ತೇವಿ ಹಾಗ ಯಾವ ಒಂದು ಟೂ ಟು ತ್ರೀ ಡೇಸ್ ಒಂದ ತ್ರೀ ಡೇಸ್ ಒಂದ ಮುಣಗಿಸ್ಬಿಟ್ಟು ಅಂದೆ ಜಾಗನೆ ಇರಲ್ಲ ಬ್ರೊ ತೋಟದ ಮಧ್ಯದಲ್ಲಿ ಜಾಗ ಒಂದ್ ಸ್ವಲ್ಪ ಐತಷ್ಟೇ ನೀವೇ ಗೊತ್ತಲ್ಲ ಬ್ರೊ ಅಂದ್ರೆ ಜಾಗ ಐತೆ ಅದ್ರೆ ಜಾಸ್ತಿ ಬಿಟ್ಟಿಲ್ಲ ಅಷ್ಟೆಬ್ರೊ ಹ ಗೋಡನ್ ಮುಂದೆ ಹೆಂಗೆ ಅಂದ್ರೆ ಒಂದ್ ಗೋಡನ್ ಮಾಡ್ಸ್ ದೊಡ್ಡದು ಅದ ಮುಂದೆ ಎಲ್ಲ ಟ್ಯಾಕ್ರಿ ಅವೆಲ್ಲ ನಿಲ್ಸಣದ್ ಜಾಗ ಅದ್ರು ಮುಂದಕ್ಕೆ ಎಲ್ಲ ಅಡ್ಡಾಡಕ್ಕೆಲ್ಲ ಜಾಗ ಐತೆ ಒಂದು ಹಂಡ್ರೆಡ್ ಮೀಟ ಅಸ್ಟ್ ಫುಲ್ ಉದ್ದುಕಿಂಗ ಜಾಗ ಐತ ಅಷ್ಟೇ ಸರ್ಕಲ್ ಟೈಪ ಅಲ್ ಅಷ್ಟೇ ಬ್ರೊ ಹಂಡ್ರೆಡ್ ಇಲ್ಲ ಒಂದ್ ಫಿಫ್ಟಿ ಮೀಟ್ರ ಅಷ್ಟು ಉದ್ದಕ್ಕೆ ಸರ್ಕಲ್ ಟೈಪ್ಲ್ಲಿ ಜಾಗ ಐತೆ ಫಿಫ್ಟಿ ಟು ಸೆವೆಂಟಿ ಮೀಟರು ಅಷ್ಟೇ ಬ್ರೊ ಯಾಕಂದ್ರೆ ಅಷ್ಟೇಲ್ಲೇ ನಾವು ಈಗೆಲ್ಲಾ ಮಾಡ್ಕೊಬೇಕು ಅಷ್ಟೇ ಅದೊ ಬಿಟ್ಟ ಜಾಸ್ತಿ ಮಾಡ್ತೀವಿಂದ್ರೆ ಸುಮ್ನೆ ಲಾಸ್ ನಮಗೆ ಎಲ್ಲ ಹಂಗಾಗಿಬ್ರೊ ಅಷ್ಟೇಾಗ ಉಣಗ್ಸ್ ಉ್ಬೇಕು ಅಂದ್ರೆ ನಿನಗೆ ಗೊತ್ತಲ್ಲ ಬ್ರೋ ಎಲ್ಲಾ ಜಾಸ್ತಿ ಆಗಕ್ಕ ಆಗಲ್ಲ ಕಡಿಮಿ ಅಷ್ಟೇ ಹಂಗಾಗಿ ತ್ರೀ ಡೇಸ್ ಹಾ ತ್ರೀ ಡೇಸ್ಗೆ ಒಂದ್ಸ ಶಿಫ್ಟ್ ತರ ಮಾಡ್ಬಿಡ್ತಿವಿ ತ್ರೀ ಡೇಸ್ ಆ ತಕ್ಷಣಕ್ಕದನ್ನ ತೆ್ದಾಕ್ಬಿಟ್ಟ ಮತ್ತೆ ಬೇರೆಾದ್ರು ಒಣಗಿಸ್ಬಿಟ್ಟು ಅದನ್ನ ಪ್ಯಾಕ್ ಮಾಡ್ತತಿವಿ ಇನ್ನೊಂದು ಹಸಿ ಆತ್ರರ ಮಾಡ್ಬಿಟ್ಟು ಮತ್ತೆ ಒಣಗಾಕ್ಬಿಡ್ತಿವಿ ಬ್ರೊ
ಹೌದಾ
ಹಾ
ನಾವು ಅಂದ್ರೆ ಇವಾಗ ಅಂದ್ರೆ ತೆಂಗಿನ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೀವಿ ಬ್ರೊ
ಹಾ ತೆಂಗು ಚೆನ್ನಾಗೈತೆ ಬ್ರೊ ರೇಟ್ ಇವಾಗ್ಲುೂ
ಅಂದ್ರೆ ನಾವು ಕಾಯಗಿನ ಈಗ ಎಳ್ನೀರ್ ಇದೆಲ್ಲ ಬ್ರೊ
ಹಾಂ
ಈ ಕಡೆ ಜಾಸ್ತಿ ಆಫರ್ ಮಾಡ್ತಿದ್ದಾರೆ
ಹಾ
ಎಲ್ತ್ ಕಾನ್ಷಿಯಸ್ ಬಗ್ಗೆ ಎಲ್ಲ ಎಲ್ಲಾ ಜನಗಳು ನೋಡಕೊಂಡು ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ
ಹಾ ಅದು
ಅದ್ರಿಂದ ನಾವು ಅಂದ್ರೆತೆಂಗಿ ತೆಂಗಿನಕಾಯಿ ಎಲ್ಲ ಈಗ ನೋಡಿಸಿ ಇಲ್ಲೆಲ್ಲ ನಮಗೆ ತರ್ಟಿ ಫಾರ್ಟಿ ರುಪೀಸ್ ತಗೊಂಡು ಹೋಗ್ತದೆ ಅಂದನ್ಕೊಳ್ಳಿ
ಹಾ ಅಲ್ಲೆಲ್ಲ ಫಿಫ್ಟಿ
ಇದು ಮಾಡ್ತಾರೆ
ಹಾ ಬ್ರೋ ಅಂದ್ರೆ ಈಗ ಇ ಇಲ್ಲಿ ಅಲ್ಲಿಂದ ಬೈ ಮಾಡ್ಕೊಂಡು ತರ್ಟ್ಟಿ ಬೈ ಮಾಡ್ತಾರ ಬ್ರೋ ಎಲ್ಲಾ ಮಾರದೆೇ ಒನ್ ಫಿಫ್ಟಿ. ಟೀ ಹೆಂಗ್ ಮಾಡ್ತಾರೆ. ಟ್ವೆಂಟಿ ಇಲ್ಲ ಬ್ರೋ ಫಿಫ್ಟಿನ ಯಾಕಂದ್ರೆ ಟ್ವೆಂಟಿ ರುಪೀಸ್ ಲಾಭ ಮಾಡ್ತಾರೆ ಗುರು ಜಾಸ್ತಿ ಮಾಡಿದ್ರೆ ಯಾರು ತಾಣ್ಬೇಕು.
ಉಪಾರಿ ಇರಲ್ಲವಲ್ಲ .
ಇಲ್ಲಿ ಯಾರು ತೊಗಲಲ್ಲ ಬ್ರೋ ಜಾಸ್ತಿ ಇಲ್ಲಾಂದ್ರೆ ಜಾಸ್ತಿ ಇತ್ತು ಅಂದ್ರೆ ಯಾವ್ಯಾರು ತೊಗಲ್ಲ ಎಲ್ಲಾ ಸುಮ್ನೆ ಮತ್ತೆ ಇವರು ಲಾಸ್ ಮಾಡ್ಕೊಂಡು ಹೋಗಕ ಅದಕ್ಕೆ ಜಾಸ್ತಿ ಯಾರೋ ಜಾಸ್ತಿ ರೇಟ್ ಇಡಲ್ಲ ಬ್ರೋ. ಇವ್ರು ಹೇಳಿದ್ಕಿಂತ ಒಂದು. ಅದಕ್ ನೆ ಎಷ್ಟು ಬ್ರೋ ಬಯ್ಯರ್. ಈಗ ಅವರು ಅಂಗಡಿಯವರಿಗೆ ಒಂದ ಥರ್ಟಿ ಪರ್ಸೆಂಟ್ ಪ್ರಾಫಿಟ್ ಅನ್ನು ಸಾಕು ಬ್ರೋ ಅದ್ರಿಂದ.
ಹೌದು ಬ್ರೋ.
ಎಕ್ಸಾಮ್ಪಲ್ ಒನ್ ಫಿಫ್ಟಿ ಥೌಸಂಟ್ ಇನ್ವೆಸ್ಟ್ಮೆಟ್ ಮಾಡಿದ್ದ ಅಂದ್ರೆ. ಅವ್ರಿಗೆ ಸಾಕ ಬ್ರೋ ಒಂದ್ ಏ. ಫಿಫ್ಟಿ ತೌಸಂಡ್ ಬಂತು ಅಂದ್ರೆ ಸಾಕು ಅಂತಾರೆ ಅವ್ರಿಗೆ ಹಂಗೆ.
ಅದೇ ಬ್ರೋ ಸುಮ್ನೆ ತುಂಬಾ ದಿನ ಐತಲ್ಲ ಮಾಡ್ದೆ.
ಹಾ ಹೌದಾ ಬ್ರೋ. ಸರಿ ಬ್ರೋ ಆಯ್ತು. ಇನ್ನೇನು ಮಲ್ಕೊಳ್ಳಿ ಬ್ರೋ ನನಿಗೂ ನಿದ್ದೆ ಬರ್ತಿದ್ದೆ. ನಾಳೆ ಮಾಡ್ತೀನಿ ಸರಿ ಬಿಡ ಆಯ್ತು.